ಕೇಳಿಸತ್ತದೆ ಹೇಳ ಅಣ್ಣ.
ಊಟ
ಊಟ ಇನ್ನ ಇಲ್ಲಣ್ಣ ನಿಂದ.
ನಂದ್ ಅಯ್ತು ಏನ್ ಮಾಡಕ್ ಕುಂತೆ.
ಏನು ಇಲ್ಲ ಅದೆ ಹುಡುಗರು ಜೊತೆ ಕೂತಿದ್ದೆ.
ಮನೆಗೆಲ್ಲ ಆರಾಮಲ್ಲ.
ಆರಾಮ್ ಅದಾರಣ್ಣ ಆ ಕಡೆ ಅಣ್ಣ.
ಹ್ಮ್ ಇಕಡೆ ಆರಾಮ.
ಊಟ
ಊಟ ಇನ್ನ ಇಲ್ಲ ನಮ್ದು.
ಹೌದಾ
ಊಟಕ್ಕೆ ಮಾಡಿದ್ರೆ.
ಊಟಕ್ ಏನ್ ಮಾಡ್ರ ಬತ್ತಿರಣ್ಣ ಮನಗ್ ಹೋಗಿಲ್ಲ.
ಊಟ ಆಯ್ತ್ ಅಂದಲ್ಲ.
ನಾನ್ ಇಲ್ಲಂದೆ.
ಇಲ್ಲಂದೇನು.
ಹಾ
ನಾಳಿಗದಣ್ಣ.
ನಾಳೆನಾ
ಹ್ಮ್ ನಿಮ್
ನಮ್ ನಾಳೆ.
ನಾಳಿಗ್ ಅದ.
ಹ್ಮ್ ಶುಕ್ರವಾರ
ಹವಾ ಅಂದ್ರೆ ಶನಿವಾರ ದಪ್ಪನ
ಹ್ಮ್ ಹ್ಮ
ಹಾ ಹೌದಾ
ಏನ್ ಮೊನ್ನೆ ನಾವು ಬರ್ರಾಗ ಹೋಗ್ಬಿಟ್ಟಿದ್ದಿ
ಎಲ್ಲಣ ಬಸ್ ಮಿಸ್ ಆಗತ್ತ ಅಂದಗೆಶ್ ಹಂಗೆ ಬಂದೆ ನಾನು
ಹ್ಮ್ ನಾನ್ ಎಕ್ಸಾಮ್ನ ಗ ಪೆನ್ನ್ ತೊಂಬಂತಿದ್ದೇನಿಗ
ಇಲ್ಲ ನಾನು ಕೇಳಿಸ್ಕೋಲಿಲ್ಲ ನಾನು ಕೇಳಿಸಿದ್ರಾ ತರ್ತಿದ್ದೆ
ಹೌದಾ ಹ್ಮ್ ಹ್ಮ್
ಅದೇ ಅದೇ ಬಸ್ ಮಿಸ್ ಆಗಿತ್ತ ಅಂದ್ರ
ಹ್ಮ್
ಹತ್ತುವರಿ ಬರ್ತಿದ್ದೆ ನಾನು ಮನೆಗಿ
ಒಂಬತ್ತೂವರಿಗ್ಯಾ
ಹಾ ನಮ ಸಚಿನಣ್ಣ ಒಂಬತ್ತುೂರಿ ಬಂದ್ ನೋಡು ಮನ್ನಿ ಮನೆಗೆ ನಿನ್ನೆ
ಎ ಬಸಲ್ಲೇನು
ಬಸ್ ಇಲ್ಲ ಅದರಸಲಂದೆ ಹಾಸ ರ್ ಮಾಡಿ ಬಂದ್ಬಿಟ್ಟೇನ ನಾನು ಮಹೇಶ್ ಗ ಫೋನ್ ಹಚ್ಚಿದೆನ್ಯ
ಯಾವ ಮಹೇಶ
ತಳಳ್ಳ ಸ್ಮೈಲಿ
ಹೌದ ಏನಂತ
ಹಾ ಯಾಕಂದ ಡೆಲ್ಲಿ ಹೋಗೋದ್ ಬರ್ದ್ ಮಾಡ್ತಿರ್ತಲ್ಲ
ಹಾ
ಅದಕ ಕಚ್ಚಿದ್ದೆನಾನ
ಹ್ಮ್ ಮತ್ತೇನಂದ
ಏ ಇಷ್ಟತಿ ಐತಮ್ಮ ಐದ ಗಂಟೆಗ ಐದ್ ಗಂಟೆೆಗೆ ಬಿಟ್ರ ಮತ್ತತ್ ಯಾವ್ ಇಲ್ ನೋಡ ಅಂತ ಅಂದ
ಹ್ಮ್
ಹ ಚಿಂಚೋಳಿದ ಐತೆ ಚಿಂಚೋಳಿದ ಒಂದ್ಸಲ ಬರತಣ್ಣ ಒಂದ್ಸಲ ಬರಲ್ಲ ಅದು ಕಲಕೇರಿದ ಅದ ಕಲ್ಕೇರಿ ಮೇಲೆ ನಮ್ಮ ಬಳದಕ ಐದುವರೆ ಬಸಿ ಗಿ ಬಂದ ನಿ ಅಣ
ನಾನು ಇವತೂರಿ ಗಿ ಬಂದಪ್ಪ
ಹೌದು ಅಂದ್ರ
ಬಾಳ್ ಬೇಜಾರಾಗ ಕುಂತ ಬಿಡತು ಕಷ್ಟ ನಮಗ್
ಹೆಂಗಾ
ಎಲ್ರುೂ ಹೋಗ್ಬಿಟ್ರ ಎಲ್ಲರ ಒಂದಥರ ಫೀಲ್ ಒಬ್ನೇ ಆಗಬಿಟ್ನಲ್ಲ
ನಿಂಗ ಅದ್ಕಂತಾನೇ ಹೋಗೋಣ ಅಂತ ಅನ್ಯಲ್ಂಗ
ಅಂತ ಆನಿಷಬುಟ್ಟಿತ ಪ ನನ ಯಾರು ಇಲ್ಲಕ್ಕ ಒಂತರಅನುಷ್ ಬಿಡ್ತು ರೂಮಿನೆಗೆ ನೈಟೆ
ಹಾ
ಹೀಂಗಾಗಿ ಅವವತ್ತು ಬಾಡಿ ಫೀಲ್ ಆಗಿಬಿಡತಪ್ಪ ನಾನನು
ಶಿವಣ್ಣ ಈಗ್ ಹೊಂಟಿನಂತ ಈನಾ ಊರಿಗೆ
ಅವಗ್ ಹೇಳ್ರ ಅರ್ಥಗಲ್ಲ ಮರ ಸಾಯಂಕಾಲ ಹೋಗಂತ ನೀ ಹೋಗ್ಲಿಲ್ಲ
ಹ್ಮಞ
ಮತ್ತ ಇದ್ರೆ ಇವಾಗ ಹೋಗಿ ಅವಾಗ ಬರ್ ಬೆಳಿಗ್ಗೆ ಬರ್ತನಂತವರು ಹೋಗಿ
ಬೇಗಗೆ ಬರ್ತೆ ನಾನಂತ ಅವ್ರ್ರ ಕತ್ತ ರಾತ್ರಿ ಇವತ್ತದು
ಹಾ
ದಪ್ಪನನ್ ಆಾಯಗದರ
ಅದೇ ಸಿದ್ದಪ್ಪನ ಹೋಗಂಬ ಅಂತಂದ ನನಗ
ಹ್ಮ
ಇವತ್ತು ಹೋಗಂಬಾ ನಮ್ಮೂರಿಗೆ ಕತ್ತಲ್ರತ್ತದ ನಾಳೆ ದಪ್ಪನತ್ತ.
ಹಾ
ನಾಡಾದ ನಾನು ನಮ್ಮ ತೆಂಗಿನು ಮೂವರು ಒಬ್ರಂಬ್ರ ಬೀಚ್ ನ್ಯಾಗ ಅಂತ ಅಂದಾ?
ಏ ಹಾ ಹ
ಲಾಸ್ಟ್ ಇರ್ತಿ ಬಾಬವಾ ಅಂದ್ರ
ಹೂ
ಅದಕ್ಕೆ ಏನ ಅಂದಿಲ್ಲ ನಾನ ಮ್ಯಾಗ ರೂಮಗ್ ಹೋದ್ ಇಪ್ಪತ್ತೊಂದ
ಹು
ಅಲ್ಲಿನೂ ಯಾರು ಇದ್ದಿಲ್ಲ?
ಹೂ
ನಎಲ್ಲಾ ಹೋರಿ
ಹೂ
ಒಂಥರ ನನ್ನ ಫೀಲ್ ಏನಪ್ಪ ಇದ್ದಾಗ? ಒಂದ್ ಸ್ವಲ್ಪ ಒಂದ ಏನು ಮಾತಾಡ್ತಿಲ್ಲ?
ಹೂ ಹ ಹ
ಏನಪಾ ಈಗ ಗೊಬ್ಬರು ಇಲ್ಲಲ್ಲ ಅಂತ?
ಅದಕ್ಕ ಬಾ ಅಂತಂದೇ ನಮ್ಮ ಊರಂಕ ಎಲ್ಲರೂ ಹೋಗತಾರಾ ಅಣ್ಣ ಮತ್ತ ಆಮೇಲೆ ಬೇರೆ ಕುಂತಿ ಅಂದೆ ಏ ಇಲ್ಲ ಇರತನೀ ಪುಣ್ಯ ತಂದಿದೀನಿ.
ಮತ್ತೆ ಇನ್ನೊಂದು ನಮ್ಮ ಬಗ್ಲ ಅವ ಬಾತ್ರೂಮ್ ದ ಸುದ್ದಿ ಕೇಳಿದಿಲ್ಲ.
ಹಾ ಕೇಳಿಂದಣ್ಣ ಪಾಪ?
ಏನ ಆಗೇತ್ತಿ ಗೊತ್ತಿಲ್ಲ ಮ್ಯಾಟರ್ ಅದ?
ಏ ನಾನ್ ಮನ್ಯಾಗ ಜಗಳ ಅಡೆನ ಅಂದ
ಹಾ ಮನ್ಯಾಗ ಜಗಳ ಆಡ್ಯಾನ ಅವಾ?
ಹಾ
ಜಗಳ ಅಡಿಗಿಸಿ ನೇಳ ಹಾಕ್ಕೊಂಡನ್ನ ಅಂತಪ್ಪಾ ಅನುಗಳ ಮನ್ಯಾಗ? ಫಸ್ಟ್ ಅಲ್ಲೇದಾ ಆ ಕಿಲೀ ಹಕೊಂಡನಾ?
ಹಾ
ಆಮೇಲೆ ಒಳಗ ಒಂದ್ ರೂಮ್ ಇನ್ನೊಂದ ರೂಮ್ ಇತಲ್ಲ ಬೆಡ್ರೂಮ್
ಹು
ಅಲ್ಲೇ ಕೀಯಾ ಕೀಲಿ ಹಾಕೊಂಬಿಟ್ಟಾನ
ಹಾ ಹ
ನಿನ್ನೆ ರಾತ್ರಿ ತೊಗೋಬಂದಿದ್ರು ಸರ್ಕಾರ ದವಾಖಾನೆಗೆ.
ನೇಹ ಕಲಸಪೂರ?
ಫುಲ್ ಕಲಸ ಪಾಪ್ ಬಾರಿ ತುಂಬಾ ಒಳ್ಳೆ ಮನುಷ್ಯ ಇದ್ದೆ ಅಂದೆ ಅವ
ಹೂ ಬರ್ತನಲ್ಲ ಬಾತ್ರೂಮ್ ಗೇ
ಹೂ ಬರ್ತದ್ನಲ್ಲ?
ಹೂ ಯಾವ ಊರ ಅಣ್ಣ ಅವಂದ?
ವಾಗನಗೇರಿ ಅವಂದ.
ಹೌದಾ? ಹ ಅಷ್ಟೇ ಅವ್ ಹೆಸರು ಗೊತ್ತ್ ಪರಿಚಯ ಇದ ಅಷ್ಟೇ ಮಾತಾಡ್ಸ್ತಿದ್ದ ತಮ್ಮ ತಮ್ಮ ಅಂತ?
ಇಲ್ಲ ನಿನಗಾ?
ಹೂ
ನಾನು ಒನ್ ಚಿಟಕ ಮಾತಾಡ್ಸಲ್ವಾ?
ಆಕಾಶ ಜೊತೆ ಇರ್ತನಿ ನಿಲ್ಲು.
ಹಾ ಅವನ ಜೊತೆ ನಾವ ರೂಮ್ ಬರ್ತಿದ್ದೆ.
ಹಾ ಅವ ಯಾರು ಎಣಸ್ ಅವ ಇವ ಮೂವರು.
ಹಾ ಇನ್ನೊಬ್ ಹ ಮೋರಿ ಇನ್ನೊಬ್ ಬರ್ತನಲ್ಲ ಅಲ್ಲಂತ
ಹಾ ಅಂದ್ರೆ ಜಾಸ್ತಿಯನ್ ಮಾತಾಡ್ಸಿಲ್ಲ ಅಂದ್ರೆ ಅವಾಗ ಮಾತಾಡ್ಸೀನವ
ಹೂಂ ಆ
ಹ್ಮ್
ಹ ನನ್ಗಂತ್ರೂ ಏನ್ ಕಾಂಟ್ಯಾಕ್ಟ್ಸ್ ಇಲ್ಲ ಒಂದ್ಸಲೆ ಏನದ್ ಏನ ಅಂತಿದ್ರಲ್ಲ
ಹ್ಮ್
ಎಟ್ಟೊಳ್ಳೆ ಮನ್ಷ ಗೊತ್ತಾ ವಿಕಾಸ
ಹೌದಣ್ಣ
ಹ್ಮ ಮಂಜ್ನೋಡ
ಹ್ಮ್
ಇಲ್ಲೇ ಸರ್ಕಲ್ದಾಗ
ಆ ಅಣಾ
ಇಲ್ಲೇ ಸರ್ಕಲ್ದಾಗನ ಪೋಸ್ಟ್ ಮಾರ್ಟಮ್ ಮಾಡಿದ್ರ ಅಂದೆ
ಹ್ಮ
ಮದ್ಯಾಹ್ನ ಹಬ್ಬ ಏನ್ ಜೋರೇನ್
ಇಲ್ಲಣ್ಣ ಅಷ್ಟೊಂದೇನ್ ಜೋರಿಲ್ಲ ಮಳಿ ಬರಾಕುಂದ್ಬಿಟ್ಟದೋಣ್ಣ ಸಂಜೆ ಕಡೆಯಿಂದ ಲೇಟ್ ಇಲ್ಲ ಏನಿಲ್ಲ ಊರಾಗ
ಹೌದಾ ನಮ್ ಕಡೆನೂ ಈ ಕಡೆ ಮಳಿ ಬರುತ್ತೆ ಬರಾಕುಂತಿತ್ತಾ
ಏನ್ ಐದ್ ಗಂಟೆಯಿಂದನ ಬರಾಕುಂತತಿ ಮಳಿ ಉಮ್ ಏ ನಾ ಬಂದಿದ್ಕ್ ಮಳಿ ಬರಾ ನಮ್ಮೂರ್ ಕಡೆ
ಹೂಂ ಏ ನಾ ನಿನ್ನೆ ಹೋಗಿದಲ್ಲ ನಿನ್ನೆ ಬಂತೇನಾ ಮಳಿ
ಏಯ್ ನಿನ್ನೆ ಬಂತಣ್ಣ
ನಿನ್ನೆ ಬಂತನ
ಹಾ ಬಂತದ
ಆ ತಿಮ್ಮವ್ರು ಏನಂದ್ರು ಚೀಟಿ ಕೊಡತ್ನ್ಯಾಗ
ಸಿಡಿ ಕೊಡಾನ ಏನಂದಿಲ್ಲ ನಾನು ಅಲ್ಲೇ ಇರ್ತೀನಿ ಅಂದ ಕ್ಯಾಶ್ ತಿಮ್ಮ ಹೋದ್ನವ
ಹ್ಮ್
ಮತ್ ಸಂಜಯ ನಾನ್ ಬಂದಿದ್ವಿ
ಹ್ಮ್
ಹಾ ಸಿದ್ದೂಣಗ ಒಂದ್ ಕೊಟ್ಬಾ ಅಂತಂದ್ನಲ್ಲ ಸಿದ್ದ ಇಪ್ಪತ್ತೊಂದನೇ ರೂಂ ಸಿದ್ದಣ್ಣಗ್ ಕೊಟ್ ಬಂದ್ಬಿಟ್ಟಾನ ಎದ್ದೇಳ್ಸಿ ದ್ದಣ್ಣಗ್ ಕೊಟ್ಟಿಲ್ಲವ ಹ್ಮ್
ಹ್ಮ ಅದೇ ಅಂತೇನೆ ಒಂದೇ ಯಾಕ ಕೊಟ್ನವ ಅಂತ
ಹ್ಮ್ ಮತ್ ಅದಕ್ ಬಂದ್ ಕ್ಯಾಶ್ ಮತ್ತ ಇನ್ನೊಂದ್ಸಲ ಜರ ಕುಡ್ಸ್ಯಂಡ್ ಮತ್ ಬಂದೆ
ಮತ್ತ್ ಯಾರಿಗ್ ಕೊಟ್ಟು ಬಂದು ಕ್ಯಾಷಿ
ಮತ್ತ ಸಿದ್ದಣಕೋಟ್ನಲ್ ಒದ್ರಿ
ನಾನು ಅವಂಗ ಕೊಟ್ಟೀನೋ ಒಯ್ದ
ಯಾರಿಗೆ
ಸಿದ್ದಪ್ಪಗ
ಅದೇ ನಿನಗ್ವದ್ರೀ ಕೊಟ್ಟ್ನಲ್ಲ ಕೊಡು ಅಂತ
ಮತ್ ನನಗ
ಆ
ನನಗ
ಏ ನಿನಗ ಕೊಟ್ಟೈ್ತಲಪ್ಪಾ
ನನ್ಗ ಯಾರ್ ಕೊಟ್ರಾ
ಸಂಜಯ್ ತೋಮ್ಮಂದ್ ಕೊಟ್ಟನಲ್ಲ
ಕೊಟ್ಟಲ್ಲಾನ ಅವ
ಹೇ
ಏನ
ಯಾಕೆ ಕೊಟ್ಟಿಲ್ವಾ ಮರಿ ಅಂದಾನ ಅವನೆ
ಏನಂತ
ಚಿ ಹೋಗ್ ಕೋಟಿ ನೋಡಂತಂದಾನ
ಏ ನನ್ಗೆ ಕೊಟ್ಟಿಲ್ಲಪ್ಪ ಅವರು ಚೀಟಿ
ಹೇ
ಹೇ ಏನ ಕೇಳು ಬೇಕರ್ ಕೇಳನೇನಾ
ಕೋಟೆನೆ ಅಂತ ಅಂದನ ಅಲ್ವಾ
ನಾನು ಅದೇ್ಣ ಪಯಾ ಕೊಂದಿ ತೋಂಬಂದ ನಲ್ಲಾ ಚೀಟಿ ಅನಕ ನಾನು
ಅವ ಸಂಜೆ ರೊಕ್ಕ ಇಲ್ಲಿ ಪಿ ಜಿ ಬಿದ್ದಿಲ್ಲ
ಹ್ಮ್ ಹಾಕಿ ಜೋತಾ
ಯಾರು ವಿಜಯಲಕ್ಷ್ಮಿ ಅಂತ ನೋಡು
ಹಾ ಹಾ
ಆಹಾಕಿ ಬದಲೂ ನಾ ಪಿ ಜಿ ಬರಲ್ಲ ಅಣ್ಣ
ಹಾ
ಇಲ್ಲಿ ಯಲ್ರಿ ಕೊಡ್ಬೇಕ ಎಲ್ಸಿದಾಗ ಎಲ್ಲ ಚಲರ್ಲಿ ನಾನನ್ ಕೊಟ್ ಬರ್ತನಿ ಬಿಜಿಗೋ ನೀನ್ ಕೊಟ್ಬ ಅಂತನ್ನ
ಹ್ಮ್
ಯಕಂತನೇ ಇವ್ರು ಹೆಸರಾಗಿ ಕೊಟ್ಟೇ ನಾನು
ಹ್ಮ್
ಹಂಗ ಮೂರ್ ಸಲ ಕನ್ಫರ್ಮ್ ಮಾಡ್ಕೊಂಡ್ ಪಕ್ಕ ಫೋಟೋ ತೋರ್ಸಿ ನಿಮ ನನ್ನ
ಹ್ಮ್
ನಿನ್ ಫೋಟೋ ತೋರ್ಸಿ ಕೊಟ್ಟು ಅಂತುವ ಅಂತಂದೆ ಸಿದ್ದ ಫೋಟೋ ತೋರಿಸಿದೆ ಇಲ್ಲೋ ಈ ಸಿ ಕೊಟ್ಟಿಲ್ಲ ನಾನು ಇನ್ನೊ ಹಬ್ಬಸ್ ಇದ್ದು ಕೊಟ್ಟಿನಿ ಅಂತ ಅಂದ ಮತ್ತ ಅವಾಗ ಜಾ ಮ ಜ ಕೊಟ್ಟನ್ ಫೋ ತೋಿದ ಕೊಟ್ಟೀಿನಿ ಅಂತಂದ ನಿನ್ಗ ಅವ
ನನ್ಗೂ ಏನು ಕೊಟ್ಟೆ ಅಲ್ಲ ಅವೂ ಸಂಜೆಕೆ ಕೇಳ ದೇವನಾನ ಯಾವ ಬೇರೆ ದೇವ್ ಕೊಟ್ಟನ ನೋಡು ಇನ್ನೊಬ್ಬ
ಇನ್ನೊಬ್ ಬದ ಪಿಜೆ ಬಿದ್ದಿದ್ದ ನಣಾವ
ಹೇ ಪಿಜೆ ಬಿದ್ದಿಂದನ ಅವ ಕೊಟ್ಟಾನ ನಾವ ಹೋಗಿ
ಎಲ್ಲ ಪಿಜಾಗ ಬಂದಿ ಅಲ್ಲವಾ ಪಿಜ್ಜಾಗ ನಾ ಒಬ್ಬನ್ನ ಹೋಗಿನಿ
ಮಾತೆ ನನಗ್ ಕೊಟ್ಟಿಲ್ಲಂದೆವು ನನ್ ನಾ ಸಗತ್ನ ನನ್ಗೆ
ಆಯೋ ಹಿಂಗ ಯಾಕ ಮಾಡಣ ಇಲ್ಲ ರೊಕ್ಕಸ ಯಾಕ ನೆನಕ್ ಹಟ್ಟು ನೋಣ ಎಲ್ಲಾರ್ದು
ಕೊಡುತ್ತಾ
ಹಾ ಮತ್ತೆ ಹೇ
ಎಷ್ಟಐತ ನ ನೂರ ತೊಂಬ ಇಪ್ಪತ್ತೈತಾನ
ಎ ನೂರ ಎಪ್ಪತ್ತು ನೂರ ಎಂಬತ್ತು ನೂರ ಅರವತ್ತೈದು ಸಾವಿರ
ಹೌದಾ
ಹ್ಮ್
ಹ ಅವ್ರು ಕೊಳ್ಳಾರ ಬಂದ್ರ ರೊಕ್ಕ ಕೊಡ್ತದ್ರಲ್ಲೇ ಅವ್ರು ಒಳ್ಳೇ ಕೊಟ್ಟಿರ್ಬೇಕ ನೋಡ
ಇಲ್ಲ ಅವ್ರತ್ರ ಆಮಾಟರ್ಲ ತಿಮ್ಮೋಣ್ಣ ಅಂದ
ಹ್ಮ್
ನೀನ್ ಕೊಡಪ್ಪ ನೀನ್ ಕೊಡ್ತನ ಅಂತಂದ ಆಯ್ತಣ್ಣ ಅಂತಂದೆ ನಾನು
ಹೌದಾ ನಾನ್ ಅದೇ ಅಂದ ಕೊಡ್ತಾನ ಕೊಡ್ತಾನ ಅಂದೆ ಬಿನ್ನು ಬರ್ಲಿಲ್ಲಲ್ಲ
ಹ್ಮ್
ಕಾಲ್ ಬರಕ ಕುಂಂತದ ಆಮೇಲೆ ಅಸ್ತ ನಿನ್ಗ